ಹದ.
ಹಲೋ ಕೇಳತ್ರ ರಾಮಮ್ಮ.
ಆ ಹಾ, ಕೆಲಸದ.
ಏನವ್ ಬಂದ್ರ ಆಸ್ಪತ್ಲ್.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
ಮತ್ತೆ ಬಾ ಅಂದ್ರಾ
ಬಾ ಅಂದಾರ ಒಂದ್ ನಾಲ್ಕ್ ಜನ ಬಿಟ್ಟು.
ನಾಲ್ಕ್ ದಿನ ಬೇಟಾ.
ಹಾ.
ನಾಳೆ ಬಂದಿಲ್ಲ.
ಇಲ್ಲ ನಾಳೆ ಎಲ್ಲ ನಾಲ್ಕ್ ದಿನ ಬಿಟ್ಟು.
ಹೌದಾ
ಟಾಬ್ಲೆಟ್ ಕೊಟ್ಟಾರಾ ಮನುಷ್ಯ ಸ್ವಲ್ಪ ಸುಸ್ತಾಗ್ಯನಂತ
ಯಾಕಂತ
ಏನ ಇಲ್ಲ
ಹ್ಮ
ಮಾಡಾಡರು ಒಮೆಟ ಹಜಾಯ ಸ್ವಲ್ಪ ಸೂಸ್ತಾಯನಾ
ಹಾ ಹಾ
ಹಚ್ಚಿದ್ರ ಹನ್ನೊಂದಕ್ಕ ಹನ್ನೊಂದು ಹತ್ತುವರೆಗ ಹೋಗಿವಿ
ಹ್ಮ
ಎರಡೂವರೆಗೆ ಎರಡು ಮೂವತ್ತಾರ ಆಗಿತ್ತು ಒಂದ್ಸಲ
ಮತ್ತ ಅನ್ನಲ್ಲ
ಹಾ
ಹೇಳನ ಲೇಟ್ಗ್ವಪ
ಅದೇ ನಾಕ್ ತಾಸ
ಹ್ಮ
ಹಾ ಇವತ್ತು ಮುಗಿದತಿಲ್ಲ ಅಂತ
ಹಾ
ಮುಗತ ಹಂಗ ಹಿಂಗ
ಹೌದಾ
ಹ
ಯಾರ್ಯಾರು ಹೋಗಿದ್ರಿ
ನಾನು ಅಕ್ಕ
ಮಾವಣ
ಹ್ಮ್.
ಮಲ್ಯಾಂದನೇ ಆಗಿತ್ತಲ್ಲ.
ಮಲ್ಯ ಇಲ್ಲೇ ಊರಾಗಿದ್ದ.
ಹೌದಾ.
ಮತ್ತೆ ಎನ್ ಸಮಾಚಾರ.
ಹಾ.
ಮತ್ತೇನ್ ನಮಾಚಾರ ಟಿಫನ್ಗಿಫಾನ ನಾಷ್ಟ ಗಿಷ್ಟ ಸಾಯಂಕಾಲದ ಏನಾರ.
ಸಾಯಂಕಾಲದಿಲ್ಲ ಮಧ್ಯಾಹ್ನ ಊಟ ಆಗ್ಯದ. ಇವಾಗಿವಾಗಿಲ್ಲ ಸ್ವಲ್ಪ ಕೆಲ್ಸ ಅದ ಆಮೇಲೆ ಕೆಳಗೆ ಹೋಗಿ ಬರಬೇಕುಕ ಬಷನ್ ಸೈಡ್.
ಹೌದಾ ಮತ್ತವಫೋನ್ ಮಾಡಿಲ್ಲ. ಹಾ.
ಹ್ಮ್.
ಮಾಡ್ಬೇಕ ತಾನೇ.
ಹ ರಾಮೇಶ್ ಬೆಟ್ಟಿಗಿದ್ದ್ನ ಇನೊಬ್ಬವ.
ಯಾರು.
ಹ ಕಟ್ಟಿ ಮನೆ ರಾಮ್ಯ.
ಇಲ್ಲ ಬೆಟ್ಟಿ ಆಗಿಲ್ಲವ.
ಹೌದ.
ಹಾ.
ಹ ಹಾ.
ಎಲ್ಲೆದನೇನೋ.
ಮಳೆ ಏನಿಲ್ಲ.
ಮಾಡಾ ಆಗೈತಿ.
ಹೌದಾ.
ಹಾ ಮಾಡ ಆಗೈತಿ ಗಾಳಿ ಬಿಸಗತದ.
ಹಾ ಹಾ.
ನಮ್ಮನೆ ಅದು.
ಅಲ್ಲಿ.
ಇಲ್ಲಿ ಏನು ಇಲ್ಲ ಮಾಡ ಎಲ್ಲ ಏನು ಇಲ್ಲ.
ಹಾ.
ಹ್ಮ್. ಬೆಂಗ್ಗಳೂರು ಯಾವಗ ಹೋಗ್ಬೇಕು ಯಾರು.
ಅಕ್ಕರು ಬೆಳಿಗ್ಗೆ ಭಯದ್ರಿ.
ವದ್ರೂ ಅವರು ಕಸ ಬಳಕೊಂಡು.
ಹೌದ್ರನು.
ಅಂದ್ರ ಇಲ್ಲಿ ಅಡ್ಗೆ ಮಾಡ್ತಾರ ಅವ್ರ ಅವ್ರೇ ಅಡಗೆ ಅವ್ರ. ಹಲೋ.
ಮತ್ತೇನ್ ಸಮಾಚಾರ.
ನೀ ಬೆಂಗ್ಳೂರ್ ಯಾವಗ ಹೋಗ್ಬೇಕು.
ಬೆಂಗ್ಳೂರ ಒಂದ ಇನ್ನೊಂದ ಎರಡ್ ಮಂತ್ ಟೂ ಮಂತ್ಸ.
ಎಲ್ಲ ಮನಿ ಕಂಪ್ಲೀಟ್ ಮಾಡ ಹೋಗಬೇಕಾ. ಈ ಕಂಪ್ಲೀಟ್ ಏನು ಅಂದ್ರೆ ಮುಂದ್ಗಡೆ ಚತ್ತಾಕನ್ ಮುಗಿತ ಅಷ್ಟೇನಾ.
ಆ.
ಮುಂದ್ಗಡೆ ಛತ್ ಹಾಕಿದ್ರೆ ಮುಗೀತಾ.
ಇಲ್ಲ.
ಹ್ಮ ಮತ್ತೆ.
ಮತ್ತೆ ಟೇರ್ ಕೇಸ್ ಅದು ಬಾತ್ರೂಮು.
ಹಾ.
ಮ ಇದು ಯಾವ್ದ ಗೋಡೆ ಮೇಲ್ಗಡೆಟೆರ್ಕಸ್.
ಮೇಲ್ಗಡೆ ರೂಮ್ ಕಡತ್ರರ.
ಹ್ಮ ಅದೇ ಯೋಚನೆ ಮಾಡಕ್ತೀವಿ ಹೆಂಗ್ ಮಾಡ್ಬೇಕಂತ್.
ಹಾ ಹಾ.
ಹ್ಮ ಕಾಲಾಮ ಆಕ್ಬೇಕಕ್.
ಹ್ಮ ಹಾ.
ಕೆಲ್ಸ ಐತಿ.
ಮೇಲ್ಗಡೆ ಎಷ್ಟು ಎರಡ್ ರೂಮ್ ಕಟ್ಸ್ತಾರ ಹಂಗಗೆ.
ಹಾ.
ಏನ್ ಬಾಜು ಬಾಜನಾ ಹಿಂದೆ ಮುಂದಾನ.
ಬಾಜು ಬಾಜ.
ಹೌದಾ.
ಹ್ಮ್ ಹಿಂದೆ ಮುಂದೆ ಕಡಿಸಿದ್ರ ಸರಿ ಅನ್ಸಲ್ಲ.
ಹಾ ಹಾ.
ಹ್ಮ್. ಬರದ.
ಮನೇಲಿ ಯಾವಾಗ ಬಾ ಅಂತತ್ರ ಅವಾಗ ಬರ್ತೇನೆ ನಾನು.
ಹಾ.
ಹ್ಮ್ ಹ್ಮ್ ಬರದೇ ಇವತ್ ಬಂದಿದ್ದೇನೆ.
ಅದು ಮನೆಯವ್ರಿಗೆ ಗೊತ್ತಲ್ಲ ನೀವನ್ ಬಂದಿರ್.
ಹಾ.
ಮನೆ ಯಾವರಿಗೆ ಗೊತ್ತಲ್ಲ ನೀವು ಮತ್ತ ಹೋಗಿದ್ದ.
ಹ್ಮ್ ಮತ್ತೆ ಅವ್ರ ಯಾವಾಗ್ ಬಾ ಅವಾಗ ಬರ್ತನಾ ವಾಪಾಸ್.
ಅವ್ರ್ ಬಾನಲ್ಲದ ತನ್.
ಅಂತಾರೆ ಅವನ್ ಕೆಲ್ಸ ಆದ ಇದ್ರ.
ಏನ್ ಇಲ್ಲ ಕೆಲ್ಸ ಇಲ್ಲಿ.
ಇರುತ್ತೆ ಏನಾದ್ರು.
ಫೋನ್ ಮಾಡಿದ ಅವ್ನ್.
ಇಲ್ಲ ಮಾಡಡಿಲ್ಲ ಆಮೇಲೆ ಮಾಡಬೇಕು ಅವಂಗೂ.
ಹಾ.
ನಿನ್ ಮಾಡಿದ್ದಾ.
ಹಾ.
ಏನ್ ಅಂದ.
ಏನ್ ನಂಗ ಫೋನ್ ಮಾಡಡಿಲೋ.
ಇಲ್ಲಾ.
ಹ್ಮ್ಮ್.
ಹ್ಮ್ ಮತ್ತೆ ಬೆಂಗ್ಳೂರು ಟೂರ್ಗೆ ಹೋಗಿದ್ರಲ್ಲ ಹೆಂಗೈತ್ತು ಜರ್ನಿ ಅವಾಗೆಲ್ಲ.
ಹ ಏನ್ ಕೇಳ್ತ್ಯಾ.
ಯಾಕ್.
ಎಲ್ಲ ಕಷ್ಟಪಟ್ಟು ರೊಕ್ಕಿಲ್ಲಾರ ಊಟ. ಎಜಾಯ್ ಮಾಡೋಕೊಡ್ರು ಕಷ್ಟಪಡ ಕುದಿನವು.
ಯಾಕ.
ಹೋ ಎಂಜಾಯ್ ಮಾಡಕ್ ಹೋಗಿದೀವಿ ಅನ್ಕೊಂಡಿದ್ವಿ.
ಹ್ಮ ಅಲ್ಲಾಗೇನ್ ಗೊತ್ತಾಯ್ತಾನ.
ಹ್ಮ್ಮ್ . . ಏನ್ ಹಿಂಗ್ ಮಾಡ್ತ ಇವ.
ಏನಾಗಿತ್ತು ಹೋದಾಗ.
ಹಾ. ಕ್ಯಾಶ್ ಇರ್ಲಿಲ್ಲ ಏನ್ ಇರ್ಲಿಲ್ಲ ಅಲ್ಲಿೋಗಿ ಪೆಟ್ರೋಲ್ ಬಂಕ್ ಅಲ್ಲಿ ಮಲ್ಗೈತ್
ಹಾ
ಅದ ಇದು ಊಟ ಸಾತಿಲ್ಲ ಅ ದಾಂಡ್ಯಲೆಗಿ ಹೂಗಿ ಬಿದ್ದಿದ್
ಹ್ಮ್ ಏನು ಬೈಕ್ ಅಲ್ಲಿ ಹೋದಾಗ ಯಾವಾಗ
ಕಾರಲ್ ಹೋ
ಯಾರ್ ಕಾರ್ ಎಲ್ಲ ಹೋಗಿದ್ರಿ ಹೇಳಿ ಭೀಮಂದ
ಅಲ್ಲ ಲಕ್ಕೀದ
ಹೊಸ ಕಾರ
ಹಾ
ಹಾ ಹಾ ಎಷ್ಟು ಜನ ಆಗಿದ್ರಾಳು
ಒಂದ ಏಳ ದಿನ
ಏಳ ದಿನ ಹೋಗಿದ್ರಾ ಹಾ
ಏಳ ದಿನ ಹ
ಹಾ ಹಾ
ಹ್ಮ್
ಆ ಏಳ ದಿನದಲ್ಲಿ ಆಗಿದ್ದ ಎಲ್ಲಾ ಅನುಭವ
ಅಲ್ಲ ಮತ್ತೆ ಇದು ಟೂರ್ ಮಾಡ್ಬೇಕ್ಂತ ಹಗಿದ್ರಲ್ಲ
ಹ್ಮ್
ಮತ್ತೆ ಕಾಸ ಗಿಸ ಏನ ಕಮ್ಮಿ ಆಯ್ತು
ಅಂದ್ರ ಫಸ್ಟ್ ಇಷ್ಟ ಅಂತ ಅನ್ಕೊಂಡ್ ಹೋಗಿದ್ದ ಲ್ಲಾ ಹೋದ್ ತಕ್ಷಣ ಬಂದ್ಬೇಡಣ ಅನ್ಕೊಂಡ್ವಿ
ಹಾ ಹೋದ್ಮೇಲೆ ಜಾಸ್ತಿ ದಿನ ಇರ್ಬೇಕ ಅನ್ನಷ್ಟಾ
ಹೋದ್ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ದಿನ ಆಗೋಯ್ಲ್ಲ ಆಲ್ರೆಡಿ ಪಿಕ್ನಿಕ್ ಅಂತ ಹೋಗಿದ್ದು ಒನ್ ಡೇ
ಹಾ
ಒಂದ್ ವೀಕ್ ಆಗೋಯ್ತಲ್ಲ ಒಂದು ಡೈಲಿ ಕಾರ್ ಅದು ಇದು
ಮತ್ತ ಹೆಂಗ ಮಾಡಿದ್ರಿ ಯಾರ ಕಾಸಿಗೆಲ್ಲ
ಕಾಸಿಗೆಲ್ಲ ಅಷ್ಟು ಎಷ್ಟು ಅಡ್ಜಸ್ಟ್ ಮಾಡಿದ್ವಿ ಯಾವ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡ್ೆ
ಹಾ
ಒಂದಷ್ಟ ಅಮ್ಮ ಅಂತ ಹಂಗ ಮಾಡ ಡೇ ಲಾಸ್ಟ್ ಅಲ್ಲಿ ಒಬ್ಬನ ಹತ್ರ ಇರ್ಲಿಲ್ಲ
ಹೌದಾ
ಬಂದ್ಬಿಡ್ಲಿ
ಏನ್ ಊರಿಗೆ ಬಂದ್ರ ಬೆಂಗ್ಳೂರ್ ಹೂದ್ರೆ
ಅಲ್ಲೇ ರೌಂಡ್
ಬರ ಬ ಆ ಬೈಕಲ್ಲಾ ನೀವ್ ಹೋಗಿದ್ರ ಬೈಕಲ್ಲ ಹೋಗಿದ್ರಲ್ಲಾ
ಅದು ಬೈಕ್ಲ್ಲಿ ನಾವು ನಾಲ್ಕ್ ಜನ ಹಗಿದ್ದಷ್ಟೆ
ನಾಲ್ಕ ಜನಾನಾ ಬೈಕ್ ಯಾವ್ಯಾರ ನಿಂದತ್ತಾ
ನಂದು ಮತ್ತೆ ಲಕ್ಕೀಿದ
ಸ ಹಾ
ನೀವೆ ಎಲ್ಲಿ ಹೋಗಿಲ್ಲ
ನಾನ್ ಪೀಯುಸಿದ್ದಾಗ ಹೋಗಿದ್ದೆ ಕಾಲಜಾಲೆ
ಅಲ್ಲಿ ಸ್ೋಲ್ಪ
ಹಾ ಹೌದಾ ಬೀಸಿದಾಗ ಹೋಗಿದ್ದ ಅವನು
ಏನಂದ್ರ
ಏನ ಕಾಲೇಜಲ್ಲಿ ಹೋಗಿದ್ವಲ್ಲಾ ಒಂದ್ ಮೂರ್ ದಿನ ಏನ ಹೋಗಿದ್ವಿ
ಹಾ
ಹಾ ಅಷ್ಟೇ
ಆಮೇಲೆ
ಆ ಮೇಲೆ ಹೋಗಿಲ್ಲ
ಹೂ ಹಂಗ ಹೋಗಿದ್ರಿ ಟೂರ್ಗ
ಏನ ಮಾಮ
ಪ್ಲೇಸ್ ಯಾವದಾ
ಪ್ಲೇಸ್ ಸು ಮುರುಡೇಶ್ವರ
ಹಾ
ಬನವಾಸಿ
ಹ್ಮ್
ಮತ್ತೆ ಶಿರಸಿ
ಹ್ಮ್
ಸರ್ಸ ಮತ್ತ ಶೃಂಗೇರಿ
ಹ್ಮ್
ಮತ್ತ ಇದು ಹೊರನಾಡು ಧರ್ಮಸ್ಥಳ
ಸ್ಟೇ ಎಲ್ಲಲ್ಲಿ ಇರೋದೆಲ್ಲಿ
ಸ್ಟೇ ಅಂದ್ರೆ ಮುರುಡೇಶ್ವರದಲ್ಲೇ ರೂಮ್ ಮಾಡಿದ್ರು ಅಲ್ಲಿದ್ವಿ
ಹೌದ
ಮತ್ತೆ ಇನ್ನೊಂದಷ್ಟೇ ಶೃಂಗೇರಿಲ್ಲಿ ಅಲ್ಲೇ ರೂಮ್ ಇದ್ದು ಅಂತ ಅರ್ಧ ಇದು ಆ ಗುಡಿ ಅದಲ್ಲ ದೇವಸ್ಥಾನ ಕಡೆ ಇಂದ
ಅದಾ
ಟೂರಿಸ್ಟ್ ಗಳಿಗೆಲ್ಲ ಸ್ಟೇ ಆಗಕ್ಕೆ ಮಾಡ್ತಾರಲ್ಲ
ಹ್ಮ್ ಹ್ಮ್
ಅಲ್ಲಿದ್ವಿ
ಹ್ಮ
ಅಷ್ಟೇ ಎರಡೆ ಸ್ಟೇ ಮಾಡಿದ್ವಿನು
ಹ್ಮ ಹೂ
ಹಲೋ
ಹಾಂ
ಹಲೋ
ಸ್ಟೇ ಎರಡೇನಾ
ಹಾ ಎರಡೆೇ ಮಾಡಿದ್ವಿ ಬಸ್ ಇಂದನಾ ಹೋಗಿದ್ವಿ ಇದ್ರಾಗ ಬಸ್ ವೋಲಗ
ಹ್ಮ್
ಆ
ಅದ ಕೇಳ್ದೆ ನಾವ್ ಮಾಡಿದಕ್ಕ ನೀವ್ ಮಾಡಿದಕ್ಕೆ ಡಿಫ್ರನ್ಸ್ ಐತಿಲ್ಲ ಅಂತ
ಹಾ ಮತ್ತೆ ಇರ್ಬೇಕ್ ಮತ್ತೆ ಕಾಲೇಜ್ ಕಡೆ ಇಂದ ಹೋಗಿರ್ತ್ತೀವಿ ಮತ್ತೆ ರೂಮ್ ಎಲ್ಲ ಮಾಡ್ಬೇಕಲ್ಲ ಅವರು ಯಾರ ಅಲ್ಲ ಅವರೇ ರೂಮ್ ಮಾಡಿಕೊಟ್ಟಿರೋದು ಮುರುಡೇಶ್ವರದಾಗ ಮುರುಡೇಶ್ವರ ಅಲ್ಲೇ
ಎಲ್ಲ ಫ್ರೀ ಇತ್ತೇನಲ್ಲಿ
ಂ ಹಾ ಮತ್ತೆ ಫ್ರೀ ಅದೆಲ್ಲ ಮತ್ತೆ ಊಟ ಗೀಟ ಅಂತ ಹೇಳ್ತಾರಲ್ಲಾ ಎಲ್ಲಾ ಸುಳ್ಳು ಅಂದ್ರೆ ಬೇ ಇದು ದೇವಸ್ಥಾನ ಇರ್ತಲ್ಲಾ ಅಲ್ಲೇ ಊಟಕ್ ಹಾಕ್ತಾರೆ
ಹಾ
ಸುಳ್ಳು ಅದೆಲ್ಲ ತುಂಬಾ ದಂತಕಥೆ ಬರೆ ಹೊರಗಡೆನೇ ಊಟ
ಸರಿತಾ
ಸರಿ ನಾನ್ ಮತ್ತೆ ಮಾಡ್ತೇನಿ ಯಕಾಮೇ
ಹಾ
ಹಾ ಉಮರಾವ